ಆ ಶೋರಣ್ಣ ಹಿಂಗೆಂಗ್ ಕಾಲ ನೆಡೆದದ ನಿಂಗ್
ಯಾ ಅಪ್ಪದೋರುೂ ನಂಗೂನು ಗೊತ್ತಿಲ್ಲ ತಂಗಿ ಅದರೊಳಗೆ ಏನ ಐತಿ ಅಂತ
ನಂಗ್ ಬಾಳ ಶಾಕ್ ಅಗಲಕಾಂತದ ನಿಂದ ನೋಡಿಸಿ ಏ್ ನಿಮ್ಗೊತ್ತಿಲ್ಲ ಏನ್ ಬರಿ ನೋಡ್ ಬರ ಐ ಸರಿ ಐ ಸರಿ ಅಂತ ಕುತ್ಕೊಂತೀರಿ ಏನ್ ನೋಡ್ ನೀಬಿ
ಹ್ಮ್ ಹಂಗು ಹಂಗಗೆ ಅನ್ಸ್ಲತ್ತದದಾನು
ಈಗ ಇದಕ ಹಿಡ್ಕೊಂಡು ಎಷ್ಟ ಐತ್ ಹೇಳು ಇದು ಏಳ್ನೇದನ ಎಂಟನೇ ಎಂಟನೇದದ ಇದು ಎಂಟನೇದು
ತಿನ್ನ ಅನ್ನನ
ಹಲೋ
ಹಲೋ ಹಲೋ ಹಲೋ ಹಲೋ ನನ್ನ ಮನಸೂ ಇಲ್ಲೇ ಎಲ್ಲೋ ಕಳ್ದ ಹೋಯ್ತೆ ಚಮ್ಮಕ ಚಲ್ಲೋ
ಏನೇ ಅನ್ನು ಅಣ್ಣ ಬಾಗ್ನೂರ ಗಿಡ ಚಲೋ ಇತ್ತು
ಬಾಗನೂರು ಗಿಡಕ ಒಂದು ದಿನ ವಯದಿ ಕಾಡನ್ಯಾಗ ಬಿಡತೀನಿ ಅದಕ್ಕ ಕ
ಏನ್ರ ಮಾಡಪ್ಪಾ ಹ ನವನಿ ಭಾರಿ ಒರ್ ಮಾಡ್ತಾ ಇತದ ಗಿಡ
ನೀ ಕಲ್ಲಲ್ ಹಾಕ್ಬಾರ್ದ ಅಷ್ಟೇ ನಾ ಕಾಡಿಗೆಲ್ಲ ಹೋದ್ತೇವಿ ನೀ ಕಲ್ಲ ಹಾಕ್
ಹ ಹಾ ಹ ಮೊದ್ಲು ಕಾಲ ಆಗ್ತೀಿನ ಅಂತದಕ್ಕ
ಮಾ ಅವಡ
ನಾ ಕರ್ರೆ ಹತ್ತಿನ ಕಾಡಿ ಒಯದ್ದ್ರ ಅದ ಗಿಡ ಕಾಡಿನಾಗ ಬಂದಗ ಸಿಗಿಡ ಹಚ್ಚೋದೆ ಖರೆೇ ಆ ಗಿಡ ಅಷ್ಟ ಅದು ಗಿಡ ಅಷ್ಟು ಗಿಡ ಅಷ್ಟು ಬೆಳ್ಯಕ್ ಸೀರಿಯಸ್ ಆಗದ ಅದ ಗಿಡ ಹಚ್ಕೊಳಕ್ ರೆಡಿನೇ ಐತಿ ನೀರಾಗ ಬಳಸರ್ ಇದ್ರು ಬೆಳತಿದೆ ಇದು
ಅದು ಗಿಡಕ್ಕ ಕಾಡಿ ಹೋದ್ ಬಿಡ್ತನ್ ನಾ
ಹ್ಮ್
ಒಂದ ದಿವ್ಸು
ಹ ಹೌದು ಮತ್ ಸುಮಾ ನೀ ಹೇಳ ಹೇಳ ಹೇಳತೀನಿ ಮುಂದ ಅಂದ್ರೆ ಹೇಳೋ ನ ಹೇಳತೀನಿ ಈಗೆ
ಹಲೋ ನಾ ಇದ್ರ ಈಗ ಈ ಗಿಡ ಹಚ್ಚಕ್ ನಾ ಬರಲ್ಲಪ್ಪಾ ಈ ಗಿಡ ನಾವು ಹಚ್ಚಕು ಬರಲ್ಲ ಎದಕ್ಕೂ ಬರಲ್ಲ ನೀವ ಏನ್ರ ಮಾಡ್ಕೋರಿ
ಇಲ್ಲಾ ನೀ ನಿಂಗೆ ಒಳ ಇಂಟರ್ಫಿಯರ್ ಆಗು ಕರೆ ಅಲ್ ಗಿಡ ಹಚ್ಚೋದು ಕ್ಯಾನ್ಸಲ್ ಮಾಡ್ಲಕ್ಕೆ ಹೋಗಬೇಡ.
ಏ ಹಚ್ಚೊ ಮಾರಾಯ ನಿಂಗ್ಯಾರ್ ಬ್ಯಾಡ ಅಂತಾರ ನೋಡ್ ಗಿಡ ಹಚ್ಚ ಹೆಂಗ ಐತಿಯಂತ.
ನೋಡೋಣ ಅದೇ ನಾಬಿ ನೋಡ್ಬೇಕಂತ ನೋಡೋಣ ಏನರ ಕಡ್ಡಿ.
ಏನ್ ಆರಾಮ್ ಮಾಡಪ್ಪಾ.
ನ ಕಾಡುಗಳ ಸಿಿನಿ.
ಅಷ್ಟೇ ಮನೇನೇ ಇಲ್ಲ ಬಸ್ನೊಳಗಿಲ್ಲಣ್ಣ. ಹ ನಮ್ದು ನಮ ಅಕ್ಕನ್ ಮಗಳಿಗಿಲ್ಲಾ ಬಾಳಿಕೆ ಬೇಕಾಗಿತ್ತಂತ. ಹಲೋ.
ಹಲೋ. ಒಂದ್ ಡಜನ್ ಬಾಳೆಹಣ್ಣು ಅನ್ಬೇಕ ಒಂದ್ ಕಿಲೋ ಅನ್ಬೇಕು ಹೇಳು.
. ಒಂದು ಕಿಲೋ ಬಿೀ ಅಂತಾರೆ ಒಂದು ಡಝನ್ ಅಂತಾರೆ ಆ ಕಡೆ ಬೆಂಗ್ಳೂರು ಕಡೆಗೆ. ಬೆಂದ ಕಾಳುನೂರು ಅದ ಕಡೆಗೆ ಒಂದು ಕಿಲೋ ಅಂತ ಒಂದುಡು ಕಿಲೋ ಅಂತಾರೆ.
ನಾವ್ ಒಂದ್ ಕಿಲೋ ಒಂದಪ್ಪಾ ಅಲ್ಲ ಒಂದ್ ಗಿಡ ಹನ್ನಗತಿ. ಅದಕ್ಕೆೇ ನಾವು ಒಂಥರ ಅನಿಸ್ತು. ಇಲ್ರರಿ ಮಿಸ್ ಆಗ್ಯದ ಒಂದ್ ಡಜನ್ ಕೊಡ್ರ ಅಂತಂದ.
ಹ್ಮ್.
ಏನು ಮತ್ತಣ್ಣ.
ಮತ್ತು ಹೇಳಳ್ಬೇಕು ನಮದೇ ನನ್ನ ದೋಸ್ತಬ್ಬ ಸಮಾಜ ಸೇವಕ ಅದಾನ. ಅಂದ್ರೆ ಜನ್ರಿಗೆ ಜನ್ ಜನ್ರಿಗೆಲ್ಲ ಹೆಂಗಗೆ ಗದ. ದಾನ ಮಾಡೋದು ದಾ. ಅದು ದಾನ ಧರ್ಮ ಅದು ಹಾಡ ಇವನ್ ಮಗೆ ಕಟ್ರ.
ತಡಿ ತಡಿ ಹಣು ಅಡಮಾ ಅಂತ ಆಡ್ತೀನ್ ನೋಡು. ಹಮ್ಮ್.
ಅವ ಹೆಂಗ ಅಂದ್ರ ಹಾಡು ಹಾಡ್ತ್ ಪೂರ ಹಿಂದ.
ಈ ಸರಿ ಬಿಗ್ ಬಾಸ್ ಓಪನ್ ಆತದಾ ನೋನಿ ತಲಕ್ಖರಾಬ್ ಕಡೆ ಅಲ.
ಬಿಗ್ ಬಾಸ್ ಇನ್ನ ನಮ ದ ಸ ಸೆಕೆಂಡ್ ಸ ಮುಗುದ ಮೇಲ್ ಚಾಲತ. ಕತ
ಏ ಏನೋ ಬೇರೆ ಹಿಂಗ ಬೇರೆದವ್ರ ಅಡಿಚನ್ ಅದಂತ ನೋಡ ಟ್ರೈ ಮಾಡು.
ನಾವವು ಅಲ್ಲಿ ಹೋಯಪ್ಪ ನಮ್ಮ ನಮ್ಮ ಹಳಿ ಕಡೆ ಈಗ ಬಂದದ ನಂಗೆ ಹಳಿಗಡೆಗೆ ಬಿಟ್ಟು ಹೋಗ್ಬೇಕತ್ತ.
ಏ ನಿಂಗ ಏನ್ ಗೊತ್ತದ ಅಲ್ಲಿ ಹೋದ್ರರು ಹಳಿ ಗಿಡ ಎಲ್ಲಾ ಹಸ ಗಿಡ ಎಲ್ಲ. ಎಲ್ಲಾ ಗಿಡ ಬರ್ತಾವ ಅಷ್ಟ ಹೆಸರುತದ ಅಲ್ಲಿಗೆ ಬಿಗ್ ಬಾಸ್ ಒಳಗ.
ಸುಮ್ಮ ಅಪ್ಲೈ ಮಾಡ್ಲನ ಅಂತ ಹೆಸರು ಕೊಡೋದಂತ ಕೊಡ್ಲೇನ ಅಂತ.
ಅಣ್ಣ ನೀಮ್ ಮಾಡ ಅಣ್ಣ ಒಂದ್ ವಿಡಿಯೋ ಮಾಡು.
ಹ್ಮ್.
ಕರ್ರ ಹೇಳ್ತನಪ್ಪಾ ಅಣ್ಣ ನೀ ಹೆಂಗ್ ಮಾಡ್ರರು ಚಲೋನೆ ಅದ ನೋಡ್. ಇಲ್ಲ ಒಂದು ವಿಡಿಯೋ ಇಂ ಹೆಂಗ ಅಂದ್ರಿಲ್ಲ ಒಂದು ಹುಡುಗಾ ಮಾಡೋ್ ನೋಡ ಅಲ್ಲಿ ಮಂಡ್ಯದದು ಒಂದು್ ಹುಗ ಮಾಡದ್ ನೋಡ. ಕೊಳದು ಮೇಡಮ.
ಏನಪ್ಪ ಆಗತ್ತಿಲ್ಲ ನಾ ಬಿಿಕ್ ಹಿಂಗ ಬಜಿ ಮಾಡತ. ತೀನ್ಿ ರೀ ಒಡಪ್ಪ ಮಾರ್ತೀನ್ಿ ರೀ ನಂದು ಹಿಂಗೆ ರೋಡಿನ ಮೇಲೆ ಬಂಡಿ ಇದೆ ರೀ. ಇಥಲ್ಲ ಹೇಳಿ ಹೋಗ್ಬೇಕತ್ತ
ಒಂದು ವಿಡಿಯೋ ಮಾಡಿ ಹಾಕು ಮಸ್ತ್ ಇರ್ಬೇಕು ಹಿಂಗ. ಹ ಟ್ರೈ ಮಾಡು ಅಣ್ಣ.
ಹ್ಮ ಕರೆ ದ
ಹ ನಾರ ಡೇವ್ರಿ ಮುಗತ್ ಅಂದ್ರ ಬಾಳ ಐತದ್ ನಾವ ಇನ್ನೊ ಒಂದ್ ವರ್ಷ ಅಷ್ಟೇ ನೋಡ್ರಿ
ಹ್ಮ್ ಹ್ಮ್ ಹ್ಮ್
ಹಲೋ
ಹ್ಮ್
ಏನ ಇದ್ರು ಭ ಇನ್ನ ಒಂದ್ ವರ್ಸ ಅಷ್ಟೇ ನೋಡೋಣ ಅದ್ರ ಮ್ಯಾಲ ಚೇಂಜ ಚೇಂಜ್
ಹ್ಮ್ ಫುಲ್ ಹವ ಆಯ್ತಪ್ಪ ನಿಮ್ಮ್ದು
ಎಲ್ಲಪ್ಪಾ
ಹ್ಮ
ಎಲ್ಲದ ಹವ ಹವ ಇಲ್ಲ ಏನಿಲ್ಲ
ಹಾ
ಏನೋ ಅಟ್ ಡಿಗ್ರಿ ಮುಗ ಮೇಲೆ ಒಂದ್ ಅನ್ಕೊಂಡಿನಿ ಅದು ಮಾಡ್ಬೇಕಂತ ಏನತದ
ಹಾ ಹಾ ಹಾ ಹಾ
ಅಣ್ಣನ ಹೇಳೋದ ನೆನ್ಪು ಹೋಗ್ಯದ್ ಪೊಲೀಸ್ ತಿದ್ ಬಿಟ್ಟಾರಲ್ಲಾ ನೋಟಿಫಿಕೇಶನ್
ಹ್ಮ್
ಅಲೋ ಅದು ಪೊಲೀಸ್ ವ್ಯಾಕೆನ್ಸಿ ಬಿಟ್ರಲ್ಲಾ ಹಾತಿ ಲಾಸ್ಟ್ ಡೇಟ್ ಏನೋ ಫಾಯ್ದ ತಂದಿರುಪಾ
ಲಾಸ್ಟ್ ಡೇಟ್ ಈಗಲ್ಲ ಮುಂದಿನ ತಿಂಗಳ ಅ ನ ಈಗಲ್ಲ.
ಜುಲೈ
ಹ ಜುಲೈದಾಗ ಆದ ಚಲೆ ಜು ಇದು ಎಂಟು ಜುಲೈ ಆರೇನು ಏಳಕದ
ಹ್ಮ್ ಆಗ್ತ ಅನ್ನಿ
ಹ್ಮ್ ಆಕಬ ಅದು ಪೊಲೀಸ್ಬಕ ಪೊಲೀಸಾದರ ಸಮಾಜ ಸೇವೆ ಮಾಡೋ ಎಲ್ಪತ್ರ
ಹ್ಮ್
ಹಾ
ಕರ್ರೆ ನಾ ಹಬ್ಬಕ್ ನೋ ಕೇಳಂಗೆ ಲಾಸ್ಟ್ ಸೇವೆ ಮಾಡ್ತನಿ ನಾ ಸಮೋಸ್ ಹ್ಮ
ಚಲೋನ ಇಲ್ಲ ಸಮಾಜಸೇವೆ ಮಾಡ್ರ
ಅಣ ನೀ ಹಾಕೋ ಅಣ್ಣ ಅದು
ಟ್ ಮಾಡ ಅರ್ ಲ್ಲ ಹ್ಮ
ಕಟ ಮಡ್ಲ್ದ
ಹ ಬಡ
ಏ ಅಣ್ಣ ಕರ್ರನಿ ಹಾಕಲ್ಲ ನೀ ಪೊಲೀಸ್ ಇದು ನೋಟಿಫಿಕೇಶನ್ ಬಿಟ್ಟಿದ್ದು
ಹ್ಮ್ ನಸ್ತ
ಹಲೋಣ
ಹಾ
ಯದುೋ ಹಾಕೋ ಅಣ್ಣ
ಹಾಂ ಆಾಕ್ತಾ ಹ ಆಗ್ತಾ
ಏ್ ಸುಮ್ಮನೆ ಇಲ್ ಖರನಿ ಹೇಳತೀನಿ ಹೇಳಕ್ ಆಗಲ್ಲ ಅದಕ್ಕೆ
ಹ್ಮ್ ಹ್ಮ
ನಾ- ಆಗ್ತೀ ನೋಡಪ್ಪಾ. ಮತ್ತ ಅಣ್ಣ ನಮ್ದು ಹೊಸ ಗಿಡದ ಭೀ ಹಾಕ್ತನಿ.
ನೀಚಿದ್ದ ಹ್ಮ್ ಹೊಸ ಗಿಡ ಹೊಸ ಗಿಡ ಹಾಣೇಕ್ಕಂ.
ಏ -ಹೊಸ ಹೊಸದ್ ಗಿಡ ಫಸ್ಟ್ ಹಾಕ್ತಿರಿ ಯಾಕಂದ್ರ. ಗಿಡದ ಬಾಳ್ ರನ್ನಿಂಗ್ ಮಾಡ್ತದ ಎಲ್ಲಾ ಬಾಳ ಐತಿ ಗಿಡುನ್ನ ಜ ಡಾ ಬಹಾರ ಬೆಳಡ ಬಹಾರ ಬೆಳ ಎಲ್ಲಾನೇ ಗಿಡ ಪರ್ಫೆಕ್ಟ್ ಅದ ಅದು ಬೆಳೆದ ನಿಂತಿದದ ನ್ -ಹಾದ್ರ ಒಂದ ಚಲನೆ ಅದ.
ಹ್ಮ್ ಹ್ಮ್ ರವ
ಕೆಲವೊಂದು ಪಿ ಎಸ್ ಎ ಹೋಗ್ಬೇಕುಂದ ಪ್ಲಾನ್
ಪಿ ಎಸ್ ಎ ಪಿ ಎಸ್ ಎ ಉಪಕಲ್ತರ ಅಲ್ಲಿ ಪಿ ಎಸ್ ಎ ಅದು ರಾಜ್ಗುರು ಕೋಚಿಂಗ್ ಅಂತಂದ ನೋಡು ಅಲ್ಲಿ ಪಿ ಎಸ್ ಎ ಕೋಚಿಂಗ್ ಬಾರಿ ಹೇಳ್ತಾರ.
ಹ ಸ
ಅಲ್ಲಿ ಪಿ ಎಸ್ ಐ ಪಿ ಸಿ ಥರ್ಡ್ ಕಾನ್ಸ್ಟೇಬಲ್ ಎಲ್ಲ ಆದು ಬಾಳ.
ಅಲ್ಲೇ ಅಲ್ಲಿ ಯಾರೋ ಹೋಗ್ಬೇಕಂದ್ರ ಬಾಳ ಪ್ಲಾನ್ ಮಾಡಿರು.
ಅಲ್ಲಿ ಎದರು ರೂಮ್ವ ರೂಮ್ ಅಂದ್ರ ರೂಮ್ ಕೋಣೆ ಕೋಣೆಗಳು ಮಾಡಿರ್ಬೋದ್ ನಾವು,
ಹೂ
ಪಿ ಎಸ್ ಐ ಆಲಕ -ಈ- ರಾಜ್ ರಾಜ್ ರಾಜ್ ಕಚಿಂಗ್ ಸೆಂಟರ್ದಾಗ ಪಿ ಎಸ್ಐ ಆಯ, ಪಿ ಎಸ್ ಐ ಐ ಎ ಎಸ್ ಅಧಿಕಾರಿಗಳೆಲ್ಲ ಭಾಳ ಅಲ್ಲಿಂದವರೆ ಆಗ್ಯಾರ.
ಖರ್ರ ಅ ಭಖರ ಅದ
ನಮ್ಮ ದೋಸ್ತ ಒಬ್ಬವ ಅಲ್ಲಿಂದ ಪಿ ಎಸ್ ಎ,
ಕೇಳ ಹೆಂಗೆ ಇಲ್ಲಪ್ಪ ಬಾಳ ಜನ. ಏ- ಅಣ್ಣ ಇದು ಇದು ಪೊಲೀಸಗರ ಹೇಳಂಗೆ ಲಾಸ್ಟ್ ಜನ ಆಗ್ತಾರ ನೋಡದಕ್.
ನಮ ದೋಸ್ತ್ ಒಬ್ಬ ಪಿ ಎಸ್ ಆತನಂತಕ ಇದಕ್ ಹೋಗೇ ನೀಗಾ.
ಎದಕ್ಕಾ ಹಾ
ಹಾಂ -ಹರಿಗಿಂದ ದೇಶಕ್ಕೋಯನಾ. ಬಣ್ಣ ಬಣ್ಣಾ ಬುಡ್ಟ್ಟಿಿ ಗೆ ವಣವಾ ರಜೆ ಕಡಾ
ಅ ಬಣ್ಣ ಉಡಿಯೋದ ಹೆಂಗರ ಅಲ್ಲಿ ನೋನಿ. ಆ- ಗಿಡ -ಆ- ಗಿಡಕ್ಕೆ ತಿಂಗ್ಲಸ ಎಲ್ಲಿಂದ
ಹ್ಮ್ -ಗಿಡ ಭಾಷೆ ಹಣೆ ಇತದು ಇಂಗ್ಲೀಷ್ ಮಾತಾಡ್ತ್ ಗಿಡ.
ಅ ಗಿಡ ನೋಡಿ ನಂಗ ನಗನ ಬರ್ತದ ಏನ್ ಮಾಡ್ಬೇಕು- ನ -ಗಿಡ, ಗಿಡ ಬಾರ ಬೆಳಿಬೇಕಂತ ಅರ್ಷೆರ ನ ಆಗಲದು ಖ ನೋಗಿ
ಹ್ಮ್ -ಹ
ಹಲೋ ಹ್ಮ -ಮೊಲಬೀಡಪ್ಪಾ.
ಗಿಡ ಹಚ್ಕೋಕ್ ಬಾಳ ಇಂಜರ ಗಿಡ ಗಿಡ ಗಿಡಲಂತೆ ನಾವಿದ್ದು. ನಮಲಿತ್ ಗಿಡ ಗಿಡದಲಿಂತ ನ ಈಗ ಆಕ್ಸಿಜನ್ ಸಿಗಲಾಗಲ್ಲಿ ಬಿ
ಹ್ಮ್
ಆಜ ಇಲ್ಲ ಈಗ ಆಕ್ಸಿಜನ್ ಎಲ್ಲ ಕಡೆ ಬಹಳ